ಕತ್ತಪಾ
ಏನಾರಪ್ಪಾ ಸುಮ್ ಕುಂತಿದ್ದೇನೆ ಹೇಳ
ಹ ಓದ ಕತಿದ್ದೇನ
ಹೌದಾ ಯಾವ ಚಾಪ್ಟರ್
ಅಲಗಲ್ಲಿ ಬೇಡಾರ ಹ್ಮ್
ಹಾ
ಹ್ಮ್
ನಾನ್ ಸುಮ್ ಕೂತಿದ್ದಪ್ಪಾ ಇಲ್ಲಿ ಅಣ್ಣ ಮಂತ ಗುಡಿ ಅಂತ ಅ
ಹ್ಮ್
ಕುತ್ರ ಇಲ್ಲಿ
ಹ್ಮ್
ಒಗ್ಗರಣ ತೊಗರಾಣಿ ಚಾ ಕೊಡ್ತಾರ ಅಂತ ಕೊ
ಹಂಗೆಲ್ಲ ಹೋಗ್ಬಾರ್ದು ಸೆಕೆಂಡ್ ಪೀಸ್ ಎಲ್ಲಿ ವರ್ಷ
ಎಲ್ಲ ಹೋದೆ ಬಂದೆ ನಾವು ಇನಗ್ ಬೇಸರಾ ಕುೂತೇವಬ ಭಜನೆ ಕೇಳಬೇಕಂತ ಬಂದೆ
ಹೌದೌದು ವಾಕಿಂಗ್ ಬಂದಿದೆ
ಹ್ಮ್ ಊಟ ಗಿಟ ಮಾಡಿ ಓದ್ದಿ ಓದಿದೆೆ ಓದ್ದಿ ಊಟ ಮಾಡಿ ಎಷ್ಟ ಕಡಿಬಂದೆ
ಹೌದೌ ಹೋದ ಸ್ವಲ್ಪ ಚೆಂದ್ ಅದ್ ಹಕ್ ನೋಡ್ಿ
ಚೆಂದ ನೋಡ್ಬೇಕು ಹಂಗಗೆ ಇ್ ಎಲ್ಲಾ ಇ್ ಭಜನೆ ಕೇಳ್ಬೇಕು ಎಲ್ಲ ಅಳಿ ಎಲ್ಲಾ ಇಷ್ಟ್ರಿ ಇರ್ತಾವದಾಗ
ಹೌದೌದು
ಇತಿಹಾಸ ಎಲ್ಲ ಯಾವತರ ಕೇಳ್ಬೇಕಲ್ಲ
ಹೌದೌದು
ಹ್ಮ್ ಇಲ್ಲಿ ತಂಬಾಕ್ ತಿಂತಾರಪ್ಪಾ ನೋ ತಂಬಾಕವ್ ತಿನ್ನಕೂತಾರ ಇಲ್ಲಿ ಎಲ್ಲ ಮುುತ್ತಾರಿ ಹೇಳಕೂ ತಿ ತಿನ್ನಬಾರ್ರ ಎಲ್ಲ ಚೊಲೋಲ್ಲ ಅಂತ ಅವರು ನನ್ಗೆ ಬಯಕತ
ಹೇಳ ಅವ್ರಿಗಿ ಗೋಮೆಂಚುರಿ ಪಾನಿಪುರಿ ಒಟ್ಟ ಜಂಕ್ ಪುಟ್ಟ ತಿನ್ಬೇಡಂತ ತೆಳಾವರಿ
ಫುಡ್ ಲ್ ತಿಂದ್ರ ತಿನ್ಲಿ ಸ್ವಲ್ಪ ಏನ್ ಅನ್ಸಲ್ಲ ಹಿಮಾಲ ತಂಬಾಕು ಸಿಗರೇಟ್ ಉಡಿಯ ಕೂತಾರ ಇಲ್ಲಿ
ಅವೆಲ್ಲಾ ಆರೋಗ್ಯಕ ಹಾನಿಕಾರಕ ಅಂತ ಹೇಳವ್ರಿ
ಹ ಆಯ್ತು ಯಾವಕ್ ಯಾವಕೂತ್ ನೀವ್ ಹ್ಮ್ಮ್ ಕೇಳಲಗ್ಯಾರ ಒಂದ್ದೆ ಸವನ್ ಬಿಡ ಕೂತಾರ ಬಜೆ ನೀ ಟಪ್ ಟಪ್ ಟಪನಂಗ ನಂಗಗೆ
ಹೌದ ಪ್ರೋಟೀನ್ ತನ್ರೀ ಪ್ರೋಟೀನ್ ತನಾನ ಅವ್ರಿಗೆ
ಅದ ಈಗ ತಗೊಂಬ ಅಂತ ಹೇಳ್ರ ಒಂದ್ ಎರಡ್ ಚಪಾತಿ ಒಂದ ಎರಡ್ ಇವವು ತಗೊ ಅಂತ ಹೇಳ ಗೋಡಂಬಿ ಬಾದಾಮಿ ಕಾಜ ಕುರ್ಮಾ ತಗೊ ಅಂತ ಹೇಳ ಗೋಡಂಬಿ ಮಾದಾಮಿ ಇರ್ತಲ
ಹ್ಮ್
ಕಲ್ ತಗೊಂಬಂತ ಯಾರ ಉಡುಂತ ಯಾರ ಈಗ
ಹಾಲ್ ಹಾಲ್ ಕೊಡ್ಸವ್ರಿಗೆ
ಕೊಡ್ಸು ಬೆಕ್ ಒಗ್ಗರಣೆ ಮಾಡಕತ್ರ ಈ ಕ್ಯಾನ್ಸಲ್ ಮಾಡ್ಸ್ಬೇಕಕ್ ಅದ ಚಾ ಬದಲ ಹಾಲ್ ಕೊಡ್ಸ್ಬೇಕ ಬರೀ ಈಗ
ಹ್ಮ
ಹ್ಮ್ ಎಲ್ಲೂ ಒಂದೊಂದ್ ಅಲಿನ್ ಪ್ಯಾಕೆಟ್ ಕೊಟ್ರೆ ಆಯ್ತ ಅಕಡೆ
ಹ ಹಂಗೆ ಮಜ್ಜಗ್ ಕೊಡ ಮಜ್ಜಿಗೆ
ಮಜ್ಜಿಗೆ ಒಂದಿಷ್ಟ ಹಾಲು ಒಂದಿಷ್ಟು ತುಪ್ಪ ಉಣಸ್ಬಬೇಕಕ್ಂಗ ಚಪಾತಿಗಿ
ಹಾ ತುಪ್ಪ ಹಾ ತುಪ್ಪ ಬೆಸ್ಟ್ ಅದ
ಅದೇ ಈಗ ಹೇಳ ನೀ ಇದು ಒಗ್ಗರಣ್ ತಗಣ ಎಲ್ಲಾ ಕ್ಯಾನ್ಸಲ್ ಮಾಡ್ರಿ ಈಗ
ಹ್ಮ್
ಹ್ಮ್ ಸಬ್ ಗುಡಿ ನಮ್ಮದು ದೊಡ್ಡ ದೊದ ಮಾಡ್ಬೇಕು ಸಣ್ಣದಾಗ ಅದ ಯಾರಿಗ್ ಕುಂದ್ರಕ್ ಜಾಗ ಇಲ್ಲ ಏನಿಲ್ಲಾ ಇಲ್ಲಿ ಒಟ್ಟ ಏನಿಲ್ಲ ಸ್ವಲ್ಪ ಕುಂದ್ರ ಜಾಗ ಅದ ಎಲ್ಲಾ ಮಾಡ್ಬೇಕು ಕಂಪೌಂಡ್ ವಿಂಪೌಂಡ್ ಕಟ್ಬೇಕು ಸ್ವಲ್ಪ ಸರ್ಕಾರಕ್ಕೆ ಹಾಕ್ಬೇಕಂತವಿ
ಹ್ಮ್
ಏನ್ ಆಗಲ್ಲದು ಪಾವ ಯಾರು ಬರ್ಲ ಯಾರ ಯಾರು ಕೇಳೋರ್ ಹೇಳರು ಅದ್ಕಲ್ಲಿ ಹಮ್ದೆ ಅವ್ನನ್ ಬಾತ್ರೂಮ್ ಹೋತಾರ
ಹೌದೌದು
ಹ್ಮ್ ಇಲ್ಲೇ ಬಂದ್ ಕುಡಿತಾರ ಅದಕ್ಕೆಲ್ಲ ಎಲ್ಲಾ ಕ್ಯಾನ್ಸಲ್ ಮಾಡ್ಸ್ಬೇಕಕ್ಂದ ಮಾಡಿವಿ
ಅದ ಸ್ವಲ್ಪ ಸ್ವಚ್ಛತೆ ಕಾಪಾಡ ಅಂತ ಹೇಳ ಅವ್ರಿಗೆ
ಸ್ವಚ್ಛತೆ ಕಾಪಡ ಕಂಪೌಣಿ ವಿಂಪೌ ಹಾಕ್ಸ್ಬೇಕಕ್ ಅಂತವ್ ಯಾರಾರ್ ಸರ್ಕಾರದವ್ ಏನ್ ಕೇಳೋಲಗ್ಯಾರ
ಹೌದೌದ ಅವರು ಕೇಳಲ್ಲ ಸ್ವಲ್ಪ ಸ್ಟ್ರೈಕ್ ಮಾಡ್ಬೇಕ ಸ್ಟ್ರೈಕ್
ಮಾಡ್ಬಬೇಕ ಹಂಗೆ ಡಿಸ್ಕಿಟ್ ಆಫೀಸ್ ಹೋಗ್ ಬರ್ ಸ್ವಲ್ಪು
ಹ್ಮ್
ಹಯ್ ಬಂದ್ ಮಾಡ್ಬೇಕ ಎಲ್ಲ ಇದು ಕುಡಿಯ ಸ್ವಪ್ ನಮ್ ಊರ ಸ್ವಲ್ಪ್ ದೊಡ್ಡದ ಮಾಡ್ಬೇಕ
ಹೌದು
ಹ್ಮ್ ಅದ್ ಹಿಂದೆ ಬಾತ್ರೂಮ್ ಕೋತಾರ ಅದನ್ ಕ್ಯಾನ್ಸಲ್ ಮಾಡ್ಸೋಕ್ ಇವು ಸಣ್ಣ ನೂರು ಸಿಗ್ರೇಟ್ ಉಡ್ತ ಬಂದಿಲ್ಲ ಗುಡಿಯಾಗ ಅದಕ್ಕ ಅ ಅವ್ ಕಡ್ಡೆ ಬಿಡಬಾರಡ ಅಂತೇವನ್ ಗುಡಿಯಾಗ
ಹೌದ ಛೊಲ ಕೆಲ್ಸ ಮಾಡಕೈತೆ
ಹ್ಮ್ ಕಡವ ಇಡ್ಬಾರಡ ಅಂತ ಹೇಳಿನೆ ಊದಿನ ಕಡಿ ಪೀನ್ಕೊಂಡ ಒಟ್ಟ ಹೊರಗ ಏನ್ ಬೆಂಕಿ ಸಾಮಾನನ್ ಇಡಬಾರಡ ಅಂತ ಹೇಳಿ ಹೊಟ್ಟ ಅವು ಏನ್ ಮಾಡ್ತಾವ ಬರಿ ಸಿಗ್ರೇಟ್ ತರ್ತಾವ ಕಡೆಬಿ ಗುಡಗ ಇರುತ್ತ ಅಂತ ಹೇಳಿ ಅದಕ್ಕೆಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡ್ಸಕ ನೀವು ಎಲ್ಲ ಕಡೆ ಬೀಡಿಯ ಬಿಡೋದು ಇವೆಲ್ಲ ಏನ್ ಇಡಂಗಿಲ್ಲ ಹೊರಗ ಯಾವ್ ಸಣ್ಣಸಣಗಳ ಕರ್ಕಂಗಿಲ್ಲ ಬರಿ ಶನಿವಾರ ಅಷ್ಟೇ ಅಷ್ಟೇ ಮತ್ತೆ ಅಣಮ್ಮತ್ತೂ ಗುಡಿಯನ ಶನಿವಾರ ಅಷ್ಟೇ ಹೊರಗೆ ಸುಮ್ ಆಟ ಆಯ್ತ ಅಷ್ಟೇ ಬರೋದು
ಹೌದೌದು
ಏನಿಲ್ಲಪ್ಪ ಮೂರು ಮೂರು ರೇಷನ್ ಇರ್ತವ ಕಿಸ್ತಟ್ಟ ಮಾಡಂದ್ಬಿಡ್ತಾವ ಸಿಗ್ರೇಟ್ ಅವು ಅದ್ಲ್ಲ ಸ್ವಲ್ಪ ನಿಷೇಧ ಮಾಡ್ಬೇಕಲ್ಲ
ಹ್ಮ್ ಹ್ಮ್
ಮುಂದ್ ಅಂಗಡಿ ಅವಲ್ಲಾ ಏನ್ ಇಡಂಗಿತ್ತ ಇಲ್ಲಿ ಅಂಗಡಿ ಇಡಬಾರಡ್ರ ಅಂತ ಅಂದ್ರನೋ ಅವ್ರು ಇಲ್ಲೇ ಇಟ್ರೆ
ಹ್ಮ್
ಅಂಗಡಿಯ ಕ್ಯಾನ್ಸಲ್ ಮಾಡ ಅಂತ ಹೇತನಿ ಇಲ್ಲಾ ಸಿಗರೇಟ್ ನಾ ತೆಗೀಬೇಕು ಅಂತ ಹೇತನಿ
ಹ್ಮ್ ಹ್ಮ್
ಅದ್ಕಡೆ ಅವನುವು ಬೀರ್ ಗೀರ್ ಎಲ್ಲಾ ಮಾರಕೂತಾರ ಅಂಗಡಿಯಾಗ ಸಣ್ಣ ಸಣ್ಣ ಅಂಗಡಿಯಾಗ
ಹೇಳಳ್ ಅವ್ರಿಗೆ ಕೇಸ್ ಮಾಡಿ ಬಿಡು ಅವರ ಮೇಲೆ
ಕೆೇಸ್ ಮಾಡ್ಬೇಕಕ್ ಸ್ವಲ್ಪ ಅದ್ರ ಗುಡಿಯ ಇಲ್ಲಿ ಅದ್ ಕಲೆ ಸರ್ಕಾರಿ ಹಾಸ್ಪಿಟ್ಲ್ ಅದ್ ಈ ಕಡೆ ರೋಡಿಗೆ ಪಟ್ ನೋಗ ಬಿಡ್ತಾವ ಅದಕ್ಕ ಆವ್ನುನು ಎಲ್ಲಾ ಕ್ಯಾನ್ಸಲ್ ಮಾಡಸ ಅವು ಸ್ವಲ್ಪ ಗುಡಿ ಅಂದ್ಮೇಲೆ ಸ್ವಲ್ಲ ಎಲ್ಲಾ ಇದ ಮಾಡ್ಬೇಕ ಹ್ಮ್ ಲೈಟ್ ಎಲ್ಲ ಗುಡಿ ಬಳಿ ಏನಿಲ್ಲ
ಲೈಟಚ್ ಹೋಗಮ್ಮ
ಒಂದ್ ಲೈಟ್ ನ ಒಂದ ದೊಡ್ಡ ದೊಡ್ಡ ಎಲ್ಇಡಿ ಹಾಕಿಸಬೇಕು ಒಂದ್ ಮೂರು ಸುತ್ತ ಹ್ಮ ತೇಗಿ ಬಾಳ ಹ್ಮ
ಮತ್ತ ಹೊಲ್ಕ ಹೋಗಿದ್ಯಾ
ಹಾ
ಹೊಲ ಹೊಲಕ್ಕೆ ಹೋಗಿದ್ಯಾ
ಹೊಲ್ಕಕೆ ಹೋಗಿದ್ದೆ ಹೊಲ್ಕ್ಕೆ ಹೋಗಿದ್ದೆ ಬೆಳಿ ಈಗ ಮಳಿ ಬಂದದ ಸಣ್ಣ ಎದ್ದದ ಸ್ವಲ್ಪ
ಹ್ಮ್ ಹ್ಮ್
ಸ್ವಲ್ಪ ಮಳಿ ಕೊಡದವ್ ಬೀಜ ದೊಡ್ ದೊಡ್ ಆಗ ಒಂದ್ರಡ್ ಎರಡು ಇಲಿ ಬಿಟ್ಟವ
ಹ್ಮ ಗಳೇ ಹೊಡೆದುಬಿಡಬೇಕು ಈಗ
ಗಳೆ ಹೊಡಿಬೇಕಕ್ಕೆೆಲ್ಲ ಮತ್ತೆ ಚಿಗತ್ ಚಿಗುರಿ ಬಿಡ್ತಾವು
ಹೌದ ಸೆದೆ ಸೆದೆ ವರ್ಕ್ ಮತ್ತೆ
ಮತ್ ನಾಳೆ ಕೆಲ್ಸ ಆಗಲ್ಲ
ಕೆಲ್ಸ ಆಗಲ್ಲ ನಾಳಗ ಓಷಧಿ ಹೊಡೆತದ್ದೆ
ಹ್ಮ್ ಅದ್ ಕಲೆ ನಾಳಗ್ ಹೇಳನಿ ಗಳಹೊಡಿಯೋಕೆ ಬರ್ತನ ಅಂತ ಹೇಳನ ಒಬ್ಬ ಹೇಳೇನಿಲ್ವ ಒಬ್ಬಾ ಹೊಡೀತಾನೆ ಹೇ ಮಷೀನ್ ಅಲ್ಲಿ ಹೊಡೀತಾನೆ ಬೈ ಹೊಡಿತನ
ಚೆಂದ್ ಬಂದವನ ಈಗೆ
ಗಾ ನಿಮಗೆ
ಗತ್ತು ಸ್ವಲ್ಪ ನಮ್ ಕಡೆಗೆ ಬರ
ಟ ಟ್ಯಾಕ್ಟರ್ ಇರ್ತವ ಟ್ಯಾಕ್ಟರ್ಂದ ಹಾಕ್ತಾರಮ್ಮ ಮತ್ತ ಏನ್ ಒಂದು ಪನಲ್ ಹಂಗ್ ಬಿಡ್ತಾನ ಅಡ್ಮಿಷ ನಿನ್ಂದ ಮಷನ್ ಮೆ ಇತ್ತನಾ ಬರದ ಏನು ಒಲ ಹಾ ಹಂ ನಿ ಎಂತ ಅಂಗ ಮೋನು ನಾಳಿಿತ್ತ ಇದು ನಾಿಗ್ ಏನ್ ಗಿಡಕ್ಕೆವ ನೋ ಇದನೇ ಆಗಲ್ಲ ರೊಟ್ಟ
ಹೌದೌದು
ಹ್ಮ್ ಗೊಬರ ಗೊಬ್ಬರ ಹಾಕ್ಬೇಕಕ್ ನಾಳೆ ನಾವವು ನೀ ಮತ್ ಕಿತ್ತಕೊ್ ಬರ್ಬೇಕ ಅಲ್ ಗಿಡ ಮತ್ ಮಳ ಳ್ದಲ್ಲ ಅಷ್ಟು ದಸ ನಿಂಬು ಯಂಗಯೋ
ನಮು ದೊಡ್ಡ ವ ಬಿಟ್ಟವ ಒಡಸ್ಬೇಕಂದ್ರೆ ಕೂಲಿಯಾರ ಸಿಗಲ್ಲಾರ
ಹಾ
ದೊಡ್ಡವಾಗಬಿಟ್ಟವು ಬೆಳಿಗೂಡ ಒಡಸ್ಬೇಕಂದ್ರ ಕೋಲರ್ಸುಗಳಾರರ
ಹ್ಮ್ ಆಯ್ತ ಆಯ್ತು ನಾಳೆ ನ ನೋಡ್ರ ಆಮೇಲೆ ಯಾವ ಕೂಲರ್ ಮೂರ ಕಳಸ ಮ್ಯಾಂಗ
ಕಳಸ ಅನ್ರೋಕ್ಕ ಎಷ್ಟ ಅಣ ಅಲ್ಲಿ ಕೇಳೆ
ಎಸ್ ಎಷ್ಟ ಬೇಕ ಕುೂಲಿಯಾರ
ಮೆ ಇಪತಾಳು ಕಳಿಸು ಸಾಕ್ ಸಾಕಿ ಬರ್ಲಿಕ್ಕ ಅಂದ್ರೆ ಹೇಳ ನಾನೇ ಹೊಡದ್ ಬಿಡತನ ಕಿ
ಹೌವ ಕೂಲಿರ್ಗ
ಎಲ್ಲಲ್ಲ ಗ ಇ ಕಡೆ ಒಲ್ಲ ಮಿಶನ್ ಮಾಡಡದು ಪಡತ
ಹ್ಮ್ ಹ್ಮ್ ಆಯ್ತಾಯ್ತು ಯಕ್ ತೋ ನಾನ ಇಲ್ಲಿ ಆರಾಮ್
ಹ್ಮ್ ಹ್ಮ್
ನಾಡ ನಾ ಯವತ್ನಂತ
ಹಾ ಹಾ
ಮತ್ತೆ ಹೆಂಗ ಅವ್ರಿಗೆ ನಾಷ್ಟಪಿಶ ಮಾಡ್ಬೇಕಕೊಂಡ್ ಮುಂಜಾಳೆ ನಾಷ್ಟ ಮಧ್ಯಾಹ್ನ ಚ ಸಂಜಿಕ ಇದಂತ ನೋಡ್
ಹಾ ಆಯ್ತಾಯಯ್ತಾ
ಆಯ್ತು ಒಟ್ಟನ್ ಹೊಲ ಬೇಕಾ್ದೀವಿ ಎಷ್ಟೊಂದ ಹೊಲಕ್ ರೊಕ್ಕ
ಹಾ
ಈಗೊಟ್ಟ ಹೊಲ ಹೊಲ ಈಗ ನೀನ್ ಹೊಲ ಮುಖ್ಯ ಅದ ರೊಕ್ಕ ಏನೆಲ್ಲ ಈಗ
ಹಾ ಗೈಡ ಹವಾಗಲ್ಲ
ಆ
ಗಾಡಿ ಗಾಡಿ ಗೋಳ್ ಆವಿಲ್ಲ
ಗಾಡಿಗಳ ಅವ ಒಂದ ಎರಡು ಬೈಕ್ ಇಟ್ಟನೆ ಸುಮ್ಮ
ಹ್ಮ್ ಹ್ಮ್
ಒಂದು ಒಂದು ಕಾರ್ ಇಟ್ಟನನೆ ಇದು ಸುಮ್ ಸುಜಿಕ ಕಾರ್ ಅದು ಒಂದು
ಹ್ಮ್ ಹ್ಮ್ ಹ್ಮ್
ಆಯ್ತ್ ನಾಳಗ್ ಒಂದ ಸೈಕಲ್ ತಗೋಬೇಕಂದ್ ಮಾಡಿ ಒಂದ್ಟಿಸ್ ಒಂದ ಸೈಕಲ್ ತಗೋಬೇಕಂದ ಮಾಡಿ
ಹ್ಮ್ ಹ್ಮ್
ಮತ್ತ ಒಂದ್ ಎತ್ತನ ಬೈಂಡಿ ಎಲ್ಲ ಹೊಲಕ್ಕ
ಹ್ಮ್ ಹ್ಮ್
ಎತ್ತನ್ ಬಂಡಿ ನೀವು ಎಷ್ಟೋ
ನಾ ಬ ಆಕಳಾವ
ಹ್ಮ್ ಹ್ಮ್
ಎರಡು ಬಂಡೆವ ಆಯ್ತು
ಹ್ಮ್ ಹ್ಮ್
ಒಂದೇ ದೊಡ್ಡು ಬಂಡೇರ ಒಂದೆ
ಇಲ್ಲ ಸೆಕೆಂಡ್ ಹ್ಯಾಂಡ್ ಬೇಕ ಆಯ್ದದು
ಹೌ ನೋಡು ವೈರಿ
ಹ್ಮ್ ಆಯ್ತಾಯಯ್ತು ನಾಳೆ ಬರ್ತೀವಿ ಅವಾವ್ರ ಹೋಗಾ ಆಯ್ತ ಆಯ್ತು ಇಲ್ಲ ನುದ ಒಳ್ಳಾಗ ಪ್ರವಾಸ ಉಂಟು ಪ್ರವಾಸ ಸೊಂಟೇವ ಇಲ್ಲೇ ನಮ್ ಊರಾಗ ಆದ ಒಂದು ಪ್ಲೇಸ್
ಹ್ಮ್ ಹ್ಮ್
ಮತ್ತ ಓಪನ್ ಆಗ್ಯದ ಇನ್ನ ಏನ್ ಮಾಡ್ಲ ದೊಡ್ಡ ಒಂದ್ ದೊಡ್ಡ ಗುಡ್ಡ ಆಗ್ಯದ ಒಂದ್ ಈಗೀಗ ಚಂದ್ ಮಾಡಿರೋ ಗುಡ್ಡ
ಹ್ಮ್ ಹ್ಮ್
ಹ ಈ ಹಬ್ಬಕ್ ಒಂದ ಏಳು ದಿವ್ ಬೇಕಕ್ದಂತ ಈ ಇಡಕ್ ಒಂದ್ ನಾಕಕ್ ದಿವಸ ಬೇಕಾದಂತ
ಹ್ಮ್ ಹ್ಮ್
ಕೈಲೆ ಮಾಡ್ರ ಅವ್ರರು ಗುಡ್ಡ ಕಲ್ಲ ಅಲ್ಲಿ ಇಲ್ಲಿ ತಗಂದ್ ಹಾಕಕ್ ಕೊಟ್ರ ನಾಲ ಈರ
ಹೌದೌದು
ಮ್ಯಾಲ ಒಂದ್ ಗುಡಿ ಇಟ್ರ ಸಣ್ಣದ ಒಂದ್ ಗುಡದ ಒಂದ ಇದು ಶ್ರಾವಣ ಬೆಳಗ್ಗಳದಾಗ ಆನಲ್ಲಾವು
ಹ್ಮ್
ಇ ಯಾರು ಹೌದಾ ಸರಿಯಾನು ತರಕಂಡ ನಿತಿರ್ತನ
ಹ್ಮ್ ಅವ್ರಾನೇ
ಹ ಅವ್ರದ ಮೂರ್ತಿಟ್ರ ಅಂತ ಮ್ಯಾಲ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ಬೇಕಂತ
ಹೌದಾ
ಗಂಟು ಹ ಇಡ್ಬೇಕಂತ ಹಂಗೆ
ಹ್ಮ್ ಹ್ಮ್
ಅದಕ ಹಬ್ಬಕ್ ನಾ ಈಗ ಈ ಆಯ್ತಲ್ಲಾ ಸ್ಟಾರ್ಟ್ ಮಾಡಕ ಮಾಡೀವಿ ಆಯ್ತರ ಹೋದ್ವ ಅಂದ್ರ ಹಬ್ಬಕ್ ಒಂದ್ ಆರು ಮತ್ತತ್ ಮಂದಿನ ಆಯ್ತರ ಮುಡ್ತಿವಿ
ಹ್ಮ್
ಇತ್ತ ಒಂದ ದಿವಸ ಅಲ್ಲ ಇದದ್ದು ಗಂಟಿ ಗಿಟ ಹೋಡ್ದ ಮತ್ತ ತಳೆಗಕ್ ಒಂದ್ ನಾಲ್ಕು ದಿವಸ ಆದ ಆಯ್ತು ಇನ ಹಂಗ ಮುಂಜಾನೆ ಇತ ಅಂತ ಹೇಳಾರ ಮುಂಜಾನೆ
ಹ್ಮ ಹ್ಮ
ಗಂಟೆರ ಹಿಂಗಿರ ಕಾಲೇಜ್ ಹೋಗ್ ಬಿಡ್ತನ ಎಳೆ ಗಂಟೆ ಅಲ್ಲಿ ಜಳಕಾ ಮಾಡಿ
ಹ್ಮ್ ಹ್ಮ್
ಕಾಲೇಜ ಹೋಗ್ಬೇಕ ಕಾಲೆಜ ಟೆಸ್ಟ್ ಪೆಟ್ ಇಡತ್ತನಿ ಅಂತ ಹಳ್ಕೋತಾರ
ಹ್ಮ್ ಟಸ್ಟ್ ಗ ಗಿಷ್ಟ ಎಲ್ಲ ಪಾಸ್ ಆಗುವವು
ಆಯ್ತ್ ಪಾಸ ಆಗ ಮತ್ತತ್ ಅವೇ ಎಬ್ಬಿರ್ತನನೆ ಮತ್ ಓದ್ಬೇಕಕ್ ಒಂದ್ಸ ಕುೂಂತಂಗಣ ಮತ್ತತ್ ಟೈಮ್ ಆಗಿರ್ತಾ ಅದಕ್ಕೆಲ್ಲ ಸ್ವಲ್ಪ ಹಾ
ನ ನೀಟ್ ಎಕ್ಸಾಮ ಬೇರೆ
ಮ ಎಕ್ಸಾಮ್ ಬರೆಯುತ್ತೇನೆ
ಹ್ಮ್ ಅಪ್ಲಿಕೇಶನ್ ಹಾಕ ಎಲ್ಲ ಬರಿ ಹೋದ ಚಂದ
ಹ್ಮ್
ಮಾರಲ್ಲ ಎಲ್ಲರ
ಎಲ್ಲರ ಆರಾಮದಾರಣೆ ಮನೆಗೆ
ನಮ್ಮ ಮನ್ಯಾಗ ನಲ್ಲಾರ ಆರಾಮಾರ ನೋಡ
ಹ್ಮ್ ಹ್ಮ್ ಆಯ್ತು ಮತ್ತ ನಳ ಎಂಗೂಟ ಇಟ್ಟ ಇಲ್ಲಯ
ಇಲ್ಲಯ ಎಲ್ಲ ಮಾಡಗೂಟ
ಹಾ
ಎಲ್ಲ ಮಾಡಕೂಟ
ಎಲ್ಲ ಮೋಗಗಊಟಣ ಮಸ್ತ್ ಅದ್ ಕೇಳ್ಪಟ್ಟ ನವು ಅದನ್ನ ನೀವು ಒಂದು ಮನ್ನಿ ಹ್ಮ ಮನ್ಗಂಡ ಶೇಮ ಸಾ ಕುದ ನ ಸಪ್ಪು ಎಲ್ಲಾ ಹುಡುಗರು ಹುಡುಗಿಯರು ಅಲ್ಲೇ ಹೊಂಟ್ರ ಅಂತ ಸೊಪ್ಪು
ಹೌದೌದು
ಕೆಲ್ಸ ಯಾವ ಇರ್ತದ ಅಂತಲ್ಲಿಯ ಮಾಡಕೊಟ್ರ
ರಾಯ್ ಕಾಡ್ತ ಒಂದ ಉಂಟಿ
ಹೌದಾ ಎಬ್ಬ ಕಾಗಲ್ಲ ನನ ಅಲ್ಲಿ ಏನ್
ಯ ಹಬ್ಬದ ಅಲ್ ರಾಯ್ಕಟ್ಟ ಅಷ್ಟೇಬತ್ತದರಿ
ಹ್ಮ್ ಆಯ್ತಾಯಯ್ತ್ ನಾ್ ಸ್ವಲ್ಪ ಓದಬೇಕು ಇ ನಾಿ ಟೆಸ್ಟ್ ಅವ ಸ್ವಲ್ಪ ಓದ್ಬೇಕು ಆಮೇಲೆ ಅಚ್ಛೇತೇ
ಹಾ ಆಯ್ತ ಆಾಯ್ತು